ಓ ಲೋ ಮೇಡಮ್
ತಿದಿಯಾ
ಹಾ ಮೇಡಂ ಈಗ್ ಕೇಳಿಸ್ತಾ ಇದೆ ನೋಡ್ರಿ ಮೇಡಂ.
ಹ್ಮ್ ಅದ್ಕೆ ಏನಾಯ್ತು ಅಂತ ಗೊತ್ತಿಲ್ಲ ನೋಡಿರ ಇದಿದ್ದಕ್ಕಿದ್ದಂಗ್ ಶಡನ್ ಕಟ್ಟಾಗೋಯ್ತು. ಮಾತಾಡೋದೇ ಕೇಳಸ್ತಿರ್ಲಿಲ್ಲ. ಅಹ್
ಅದೆ ಇದ ನಾನು ಹಲೋ ಹಲೋ ಅಂತ ಇದ್ದೇನಿ ಮೇಡಮ್ ಅವಾಗಿಂದಾನು.
ನಾನು ಅದೇ ಅಂತಿದ್ದೀನಿ ಮಾತಾಡ್ತಿದ್ದೀನಿ ಏನಕ್ಕೆ ರಿಪ್ಲೈನೆ ಬರ್ತಿಲ್ವಲ್ಲಾ ಏನಾಯ್ತು ಅಂತ ನೋಡ್ತೀನಿ ನೋಡಿದ್ರೆ ಕಟ್ ಆಯ್ತು. ಮೋಸ್ಟ್ಲಿ ಏನ ನೆಟ್ವರ್ಕ್ ಇಶ್ಯು ತ್ತೇನೋ ಏನೋ ಆಗಿರ್ಬ್ ಬೇಕು ಅಂತ ಅನ್ಸುತ್ತೆ ಹ್ಮ್ ಮತ್ತೆ ಏನ್ ಮಾಡ್
ಮೇಡಂ ಮೇಡಂ ಈಗ ಆರಾಮಾಗಿ ಕುೂತ್ಕೊಂಡಿದೀ ನೋಡ್ರಿ ಇಷ್ಟಾದ್ ಬೆಳಿಗ್ಗೆಯಿಂದ ಸ್ವಲ್ಪ ಬೇರೆ ಬೇರೆ ಕೆಲ್ಸಗಳೆಲ್ಲ ಮಾಡ್ಕೊಂಡ್ವಿ ಮೇಡಮ್.
ಹ
ಮನೆಗೆಲ್ಲಾ ಬೇರೆ ಬೇರೆ ನೆಂಟ್ರು ಬಂದಿದ್ರು ಸ್ವಲ್ಪ ಅವ್ರಿಗೆಲ್ಲಾ ಇ ಇದು ಮಾಡದಿತ್ರಾ ಮೇಡಂ ಅವ್ರಿಗೆಲ್ಲ ಸ್ವಲ್ಪ ಊಟ ಗೀಟ ಎಲ್ಲ ಮಾಡಸಿ ಅವರು ಇವಾಗ ಊರ್ಗ್ ಹೋದ್ರಾ ಮೇಡಮ್ ಅವ್ ಕಳಸಿ ನಾನು ಇವಾಗ ಫ್ರೀಯಾಗಿನ್ ನೋಡ್ರಿ ಮೇಡಂ. ಸುಮ್ಮ್ನೆ ಬಂದಿತ್ರಿ ಮೇಡಮ್ ಅವ್ರು ಬಾಳ ದಿಸ ಈಗ ಉಡ್ಗುರ್ದು ಶಾಲೆ ರಜೆ ಇದೆಯಲ್ರಿ ಮೇಡಮ್ ಸ್ಕೂಲ್ ರಜೆ ಇದೆಯಲ್ರರಿ ಮೇಡಮ್ ಹಂಗೆ ಬಂದು ಮಾತಾಡ್ಸೊಂಡ್ ಹೋಗ್ತಾ ಇರ್ತ್ ಬರ್ತಾರ್ ಮ್ಯಾಮ್ ಅವಾಗವಾಗ ಮೊನ್ನೆ ಬಂದಿದ್ರು ಮೇಡಮ್ ಅವರು ಇವತ್ತು ಹೋದ್ರ್
ಹ ಹೌದಾ ಹಂಗಾರೆ ಎಲ್ಲಾರುವೆ ಹೊರಗಡೆ ಹೋಗಿದ್ರ?
ಅವರು ಹೋಗಿದ್ರು ಮೇಡಮ್ ನಾವು ಹೋಗಿರ್ಲಿಲ್ ಬಾಳ ಇದ್ಯಲ್ರಿ ಮೇಡಮ್ ಅವ್ರ್ ಹಂಪಿಗ್ ಹೋಗಿದ್ರು.
ಹಾ ಹಂಪಿ ಅಲ್ಲಿಂದ ಎಷ್ಟ್ ದೂರ ಆಗತ್ತೆ.
ಹಾ ಮೇಡಮ್
ಹಂಪಿ ಎಷ್ಟ್ ದೂರ ಆಗತ್ತೆ ನಿಮ್ಮೂರಿಂದ
ನಮ್ಮೂರಿಂದ ಮೂವತ್ತ್ ಕಿಲೋಮೀಟರ್ ಆಗುತ್ತೆ ನೋಡ್ರಿ ಮ್
ಮೂವತ್ ಕಿಲೋಮೀಟ್ರ.
ಹಾ ಹೌದು ಮೇಡಂ
ಹಾ ಅಲ್ಲಿಂದ ಮತ್ ಯಾವ್ದು ಇನ್ನೊಂದ್ ಹೇಳಿದ್ರಿ
ಆ ಟಿ ಬಿ ಡ್ಯಾಮ್ ಮೇಡಮ್ ತುಂಗಭದ್ರಾ ಡ್ಯಾಮ್ ಅದು ಅದ್ ಅದು ಅದ್ನೇ ಕಿಲೋಮೀಟರ್ ಆಗುತ್ತೆ ಮೆ
ಹೌದಾ ಓ ಎರಡು ಟೂರಿಸ್ ಪ್ಲೇಸ್ ಹತ್ರಾನೇ ಇದ್ದಾವೆ. ಹಾ ಈಗದು ಟಿ ಬಿ ಡ್ಯಾಮಲ್ ನೀರ್ ಇದ್ಯಾ ಇವಾಗ್
ಇಲ್ಲ ಮೇಡಮ್ ಬಾಳ ಇಲ್ಲ ಕಡಿಮೆ ಇದೆ ಈಗ ನೆಕ್ಸ್ಟ್ ಜುಲೈ ಆಗಸ್ಟ್ಗೆ ಜಾಸ್ತಿ ಬರುತ್ತೆ ಮೇಡಮ್.
ಹ ಮಳೆ ಆಗತ್ತಲ್ಲ ಅವಾಗ ಮುಂಗಾರು
ಮೇಡಂ ಅವಾಗ ಜಾ
ಹಾ ಮೋ ಅಂದ್ರೆ ನಿಮ್ಗೆ ನೀರ್ ಗಿಗೇನ್ ಸಮಸ್ಯೆ ಇಲ್ಲ ನಿಮ್ ಕಡೆ
ಇಲ್ಲ ಇಲ್ಲ ಮೇಡಮ್ ನೀರ್ ಬ ಇರುತ್ತೆ ಮೇಡಮ್ ಹಂಗೇನ್ ಇಲ್ಲ ಅಂದ್ರೆ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಸ್ವಲ್ಪ್ ಚೆನ್ನಾಗಿದೆ ಮೇಡಮ್ ಈಗ್
ಹಾ ಎಲ್ಲಿ ಡ್ಯಾಮಿನ್ ನೀರೆ ಫಿಲ್ಟರ್ ಮಾಡಿ ನೀರ್ ಇದ್ ಮಾಡ್ ತರ
ಇಲ್ಲ ಮೇಡಮ್ ಡ್ಯಾಮ್ ನೀರು ಜಾಸ್ತಿ ಇದ್ ಮಾಡಲ್ ಮೇಡಮ್ ನಾವು. ಬಿಟ್ಟ ನೀರ ಜಾಸ್ತಿ ಕುಡಿಯೋದು ಅವ್ನೆಲ್ಲ ಬಳ್ಸಕಿದ್ ಮಾಡ್ ಕ ಮಾಡ್ತೀವಿ.
ಹ್ಮ್ ಅಲ್ಲ ಈಗ ಅದೇನು ಜಲ್ ಜೀವನ ಇದ್ರಲ್ಲಿ ಅಂತ ಅ ಬಟ್ ಎಲ್ಲ ಈಗ ನೀರ್ ಕುಡಿಯೋ ನೀರಿಗ್ ಸಪ್ರೇಟ್ ಬಳಸೋದಕ್ಕೆ ಎಂತ ಸಪ್ರೇಟ್ ಎಲ್ಲಾ ಬಿಡ್ತಾರಲ್ಲ. ಆತರ ಬಿಡ್ ತ್ತ ಇಲ್ ನಿಮ್ ಕಡೆ.
ಅ ಜಲ ಜೀವನ್ ಬ ಬರ್ತಾ ಇದೆ ಮೇಡಮ್ ಪ್ರತಿಯೊಂದು ಮನೆ ಮನೆಗೆ ಗಂಗೆ ಅಂತ ಹೇಳಿ ಮಾಡಿದಾರಲ್ಲ ಮೇಡಮ್.
ಹ ಅದೇ ಎರಡು ಕಲೆಕ್ಷನ್ ಇದ್ ಮಾಡಿದ್ರೆ ಒಂದು ಫಿಲ್ಟರ್ ನೀರು ಕುಡಿಯೋದಕ್ಕೆ ಫಿಲ್ಟರ್ ನೀರೇ ಮನೆ ಮನೆ ಹತ್ರಕ್ಕೂ ಒಂದು ಕಲೆಕ್ಷನ್ ಇದೆ. ಇನ್ ಇದೊಂದು ಅದೇ ಪ್ರ ಪ್ರತಿ ಮನೆಗೂ ನೀರು ಅದು ಟ್ವೆಂಟಿ ಫೋರ್ ಅವರ್ಸ್ ಅಂತ ಇದ್ ಮಾಡಿದ್ದಾರೆ.
ಹೌದೌದು ಮ್ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಮಾತ್ ತ್ರ ಬಿಡ್ತಾರ್ ಮೇಡಮ್ ನಮ್ ಕಡೆ.
ಹಾ
ಟ್ವೆಂಟಿಫೋರ್ ಅವರ್ಸ್ ನೀರ್ ಬರಲ್ಲ ಮೇಡಮ್.
ಹಾ ಇವು ಕುಡಿಯೋ ಇದ್
ತಗನ ಇಡ್ಕೊಳ್ಬೇಕ್ ಮೇಡಮ್ ನಾವು ನೀರ್ನ.
ಅಂದ್ರೆ ತುಂಬ್ಸಿಟ್ಕ್ಯ ತೀರಾ? ಹಾ ಒ ಓಕೆ ಓಕೆ ಓಕೆ. ಅಂದ್ರೆ ಈಗ ಒ ಹೊಲ ಕ್ಕೆ ಇದಕ್ಕೆಲ್ಲಾ ನೀರು ಇದ್ ಮಾಡ್ಬೇಕ್ ಅನ್ ಕ್ಯಾನಲ್ ವ್ಯವಸ್ಥೆ ಇದ್ಯಾ ಕ್ಯಾನಲ್ ಇದಾವ?
ಹ ಇಲ್ಲ ಮೇಡಮ್ ಬೋರ್ವೆಲ್ ಬೋರ್ವೆಲ್ ವ್ಯವಸ್ಥೆ ಇದಾವ್ ಮೇಡಮ್ ಎಲ್ಲಾ ಕಡೆ ಬೋರ್ ಹಾಕ ಕೊಂಡಿರ್ತಾರ ಕರೆಂಟ್ ಇದ್ದಾಗ ನೀರ್ ಬಿಟ್ ಕೊಳದು ನೀರ್ ಬಿಟ್ಕೊಂಡು ವ ವ ಬೆಳಗ್ ಗುಳ್ಗೆಲ್ಲ ಅರ್ಸೋದು.
ಡ್ಯಾಮ್ ಅಷ್ಟ ಹತ್ರ ಇದೆ ಅಂತ ಹೇಳ್ತೀರಾ ಈಗ ಕಾಲುವೆಗಳು ಮಾಡಿಲ್ಲ ನೀರಿಂದು.
ಇಲ್ಲ ಮೇಡಮ್ ಹಾವ ಸೌಲಭ್ಯ ಇಲ್ಲ ನೋಡ್ರಿ.
ಹೌದಾ
ಹ್ಮ್ ಅಂದ್ರೆ ಈಗ ಇವು ಕ್ಯಾನಲ್ ಗಳು ಪಕ್ಕಕ್ಕೆಲ್ಲ ಹೋಗ್ತಾ ಇರ್ತವಲ್ ಮೇಡಮ್ ಅವ್ರಿಗೆ ಎಲ್ಲ ಒಳ್ಳೆ ಅನುಕೂಲ ಐತೆ ನಮಗ ಇಲ್ಲ ನೋಡ್ರಿ ಅದು.
ಅಂದ್ರೆ ನಿಮ್ದು ದೂರ ಇದಿಯಾ?
ಹಾಗ ಇದಿದೆ ಮೇಡಮ್ ಏನು ಕಾಲವ್ ಇದೆ. ಅದು ಈಗಾಗಲ ತ್ತಿ ಬಿಡಮ್ಮ ಹತ್ತತ್ರ ಹೊಯ್ಬಿಟೈತ್ ನೀರೆಲ್ಲ.
ಹಾ
ಇಲ್ಲಿದ್ದಾಗ ಮಾತ್ರ ಅರಸ್ಕೊಳ್ಬೋದು ಬಂದಾಗ.
ಹ್ಮ್ ಅಂದ್ರೆ ಈಗ ಬೇಸಿಗೆದು ಇವಾಗ ನೀರ್ ಬಿಟ್ಟಿರಲ್ಲ. ಆದ್ರೆ ಈಗ ಮಳೆ ಮಳೆಗಾಲದಲ್ಲಿ ಮತ್ತ ಈಗ ಬೇಸಿಗೆ ಬೆಳೆ ಬೆಳೆಯೋದಕ್ಕೆಲ್ಲ ಈಗ ಡ್ಯಾಮಲ್ಲಿ ಈಗ ವಾರ್ ಬಂದಿ ಅಂತ ಮಾಡಿ ಅಂದ್ರೆ ಈಗ ವಾರದಲ್ಲಿ ಈಗ ಹತ್ತು ದಿವಸ ನೀರ್ ಬಿಡೋದು ಐದ್ ಆರು ದಿವ್ಸ ಬನ್ ನಿಲ್ಲಿಸ್ ಬಿಟ್ಟು ಮತ್ತೆ ನೀರ್ ಬಿಡ್ತಾರಲ್ಲ ಆತರ ಇದ್ ಮಾಡ್ತಾರೆ.
ಐದಾರ್ ಹಂಗಿಲ್ಲ ಮೇಡಮ್ ನಮ್ಗೆ ಆತರ ಇಲ್ಲ ಅದಕ್ಕೆ ವ ಹೊಸ್ ಸುಮ್ನೆ ಆ ಇದು ಹೋಳಿಗ್ ಹೋಗ್ತವಲ್ಲ ಮೇಡಮ್ ಆತರ ಕ್ಯಾನಲ್ ಗಳು ಮಾಡಿದ್ದಾರೆ. ಈ ಇಲ್ಲಿ ವಸ್ ಪೇಟೆ ಕಡೆ ಆಂಧ್ರ ಕೋಗಾ ಕ್ಯಾನಲ್ ಗಳ್ ದೊಡ್ಡ ದೊಡ್ಡುವ್ ಇದಾವ್ ನೋಡ್ರಿ.
ಹೌದು
ಹೂ ಎಲ್ಲಾ ಆರ್ ತಿಂಗಳು ಹೋಗ್ತವೆ ಆರು ತಿಂಗಳು ಬಂದ್ ಆಗ್ತವೆ.
ಹಾ
ಹ ಮತ್ತೆ ಬೇಕಂದ್ರೆ ಒಂದ್ ಎರಡ್ ದಿವ್ಸ ಕಟ್ ಮಾಡೋದು ಮತ್ತೆ ಬಿಡೋದು ಆ ರೀತಿ ಮಾಡ್ತಾ ಇರ್ತಾರೆ ಆತರ ಇಲ್ಲ ನಮ್ಮದು.
ಹೌದಾ ಮತ್ ಯಾವ್ ರೀತಿ ಇದ್ ಮಾಡ್ತಾರೆ.
ಹಳ್ಳ ಮೇಡಮ್ ಹಳ್ಳ
ಹಳ್ಳ ಈಗ್ ಹಳ್ಳಗಳಿಗುವೇ ಕ್ಯಾನಲ್ ನೀರು ಇದ್ ಬಿಡ್ತಾರಲ್ವ. ಹೌದಾ ಹಾ ಹ ಮದಂಗಾರ್ ನಿಮ್ದು ಈಗ ವರ್ಷಕ್ಕೆಷ್ಟು ಒಂದೇ ಬೆಳೆ ಬೆಳಿತೀರಾ ಎರಡ್ ಬೆಳೆ ಬೆಳಿತೀರಾ?
ಒಂದೇ ಬೇಳೆ ನೋಡ್ರಿ.
ತೀರಾ?
ಈ ಕಡೆ ಎಲ್ಲಾ ಜಾಸ್ತಿ ಉದ್ದು ಹಾಕ್ತಿವಿ ಮೇಡಮ್ ಮತ್ತೆ ಏನು ಮೆಕ್ಕೆಜೋಳ
ಉದ್ದು
ಹ್ಮ್ ಉದ್ದು ಮಕ್ಕೆ ಜೋಳ ಹಾಕ್ ತಿವಿ ಮೇಡಮ್ ನಮ್ ಕಡೆ ಎಲ್ಲ ಜಾಸ್ತಿ ಹಾ ಉದ್ದಿನ್ ಬೇಳೆ ನೆ ಮೆಡಮ್.
ಉದ್ದಿನ್ ಬೇಳೆ ಹಾಕ್ತಿವಿ ಮೇಡಮ್. ಅದು ಬಿಟ್ರೆ ಮೆಕ್ಕೆ ಜೋಳ ಮತ್ ತ್ತೆ ಇನ್ನು ಕೆಲವರು ನೀರ್ ಇರುವಂತವ್ರು ಹಾ ಬತ್ ತ್ತ ಎವೆಲ್ಲ ಬೆಳೀತಾರ್ ಮೇಡಂ. ಭತ್ತ ಆಮೇಲೆ ಕಬ್ಬು
ಹ್ಮ
ಜಾಸ್ತಿ ಅಂದ್ರೆ ಮೆಕ್ಕೆಜೋಳನೆ ಇ ಕಡೆ ಜಾಸ್ತಿ ಆಗ್ತಾ
ಹ ಹ ಇದು ಶುಂಠಿ ಎಲ್ಲ ಬೆಳೆಯಲ್ಲ
ಇಲ್ಲ ಇಲ್ಲ ಮೇಡಮ್ ಶುಂಠಿ ಬೆಳ್ಳುಳ್ಳಿ ಅಂತವೆಲ್ಲ ಯಾವ ಬೆಳೆೆಯಲ್ಲ ಮೇಡಮ್ ಪ ಮಸಾಲ ಪದಾರ್ಥಗಳು
ಹಾ
ಅಲ್ಲಿ ಹೆಚ್ಚಾಗಿ ಉಳ್ಳಾಗಡ್ಡೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಬೆಳತಾರೆ ಮೇಡಮ್
ಹಾ
ಈರುಳ್ಳಿ
ಹ್ಮ್
ಹ್ಮ ಅದು ಸೊಂಟಿ ಬೆಳೆ ಅಲ್ಲ ಸೊಂಠಿ ಅಂ ಅವೆಲ್ಲ ಈ ಕಡೆ ಬೆಳೆಯಲ್ಲ ಬ
ಹಾ ನಿಮ್ ಜಮೀನ್ ಆಗಂಗ್ರ ನೀವ್ ಏನ್ ಬರಿಬೇಕ ಕೆ ಜೋಳ ಇದ್ ಮಾಡ್ತೀರಾ
ಹಾ ಮೆಕ್ಕೆ ಜೋಳ ಹಾಕ್ತಿವಿ ಮೇಡಮ್ ಭತ್ತ ಆಕ್ತಾ ಇರ್ತಿವ ಅವಾಗ ಅವಾಗ ಅದು ಬಿಟ್ರೆ ಐದು್ ಊ ದನ್ಬೇಳೆ
ಹೌದಾ ಎಷ್ಟ್ ಎಕರೆಗ್ ಮಾಡ್ತೀರಾ ಬತ್ತ ಆದು
ಇದಾ ಮೇಡಮ್ ಒಂದ್ ನಾಕ್ ನಾಕ ಐದು ಇದೆ ಹಪ್ಪದ
ಪರವಾಗಿಲ್ಲ ಹಾಗಾದ್ರೆ ಈ ಸತಿ ಹೇಗ್ ಗತ್ತು ಜೋಳ
ಿಲ್ಲ ಮೇಡಮ್ ಕಟ ಬಂದಿಲ್ಲ
ಬೇಸಿಗೆ ಬಳೆ ಹಾಕಿದ್ರಾ
ಹಾ ಹಾಕಿದ್ದಿ ಮೇಡಮ್ ಇನ್ನೊಂದ್ ಹದ್ೈದದು ದಿನ ಹೋದ್ರೆ ಮುರಿ ಇನ್ನೊಂದ್ ಹದ್ನೈದು ದಿನ ಹೋಗ್ಬೇಕು
ನಿಮ್ದ್ ವಯಸ್ಸ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ
ಹೌದ್ರಾ ಈಗ್ ನೋಡ್ರಿ ಮೇಡಮ
ಕ್ಲಿಯರ್ ಇದೆ
ಹಾ ಹಾ ಹ್ಮ ಇನ್ನೊಂದ್ ಹದ್ಿನೈದು ದಿನ ಹೋಗ ಅ್ರೆ ಮುರಿತಿ ನೋಡ್ರ ಮೇಮ್
ಹಾ ಮಿಷನ್ಿ ಮಿಷೀನ್ಿಗೆ ಕೊಡ್ತೀರಾ ಇಲ್ಲ ಹ ಲೇಬರ್ ಹೇಳಳ್ಿಕೆಂದ್ರಿ ಲೇಬರ್ ಕಡೆ ಮರೆಸ್ತೀರಾ
ಮೊದ್ಲು ಲೇಬರ್ ಕಡೆ ಮುರಿದು ಇದ್ರಲ್ಲಿ ಕುಪ್ಪೆ ಹಾಕದ ಮೇಡಮ್ ಕುಪ್ಪಾಯಕಿಂದ ಮಿಷನ್ಿಗೆ ಹಾಕದ್ ಮೇಡಮ್ ಅನ್
ಕೆ ಕೆ ಹ ಅದ ಫಸ್ಟ್ ಮುರ್್ದು ಸ್ವಲ್ಪ ಅದನ್ನೆಲ್ಲ ಒ ನಂಗೆ ಇಷ್ಟುಟ್ಟ ಒಂದು ಸ್ಲ್ಪ ಪ್ಪ ದಿವ್ಸ ಕುಪ್ಪಿ ಹಾಕೊಂಡು ಆಮೇಲೆ ಅದನ್ನ ಮಿಷಿನ್ಗೆ ಹಾತದಲ್ಲ ಇದು ಜೋಳ ಒಂದ್ ಕಡೆ ಬರುತ್ತೆ ಇ ಇದ್ ಬರ ದಂಡೋದ್ ಕಡೆ
ಹಾ ಹ ಹ ಮೇಡಮ್ ಅದ ಖಂಡಕ್ಕೆ ಅಂತದ ಮೇಡಮ್ ಈ ಕಡೆ ನಮ್ಗೆ ನಮ್ ಕಡೆ ಎಲ್ಲ ಅದ ಜೋಳ ಖಂಡಿಕೆ ಎಲ್ಲ ಬೇರೆ ಬೇರೆ ಬಿಡುತ್ತೆೇಮ್
ಹಾ ಜೋಳ ದಿಂಡ ದಿಂಡು
ಹಾ ಜೋಳದ್ದಂಡು ನ ನೀವು ಆ ಕಡೆ ಅದೇ ನೀವು ಜ್ವಳ ದಿಂಡಂತ ೆ ನಾವವು ಈ ಕಡೆ ಖಂಡಿಕೆ ಅಂತೋಣಂತ
ಎನು ಇಲ್ಲಾ ನ್ ಕಡೆ ಅದು ಜೋಳದಿಂಡು ಮ್ಯಾತೆ ದಿಂಡು ಅಂತಾರೆ ಈ ಕಡೆ ಅದೇನ್ ಮೆಕ್ಕೆಜೋಳ ಇಲ್ಲೇಏನ್ ಬೆಳೆಯಲ್ಲ ಇಲ್ಲಿ ಇದೆಲ್ಲ ತುಂಬಾ ಕಡಿಮೆ ಎಲ್ಲ ರೇರ್ ನಾನ್ ನೋಡಿರೋ ಮಟ್ಟಿಗೆ ಇಲ್ಲಿ ಒಂದ್ ಎರಡುರು ಅದು ಎಷ್ಟು ಜಾಸ್ತಿ ಇಲ್ಲ ಒಂದು ಎರಡು ಮೂರ್ ಎಕರೆಗೆ ಅಷ್ಟೇ ಹಾಕಿರೋದು ನೋಡಿದ್ದೀನಿ ಅಷ್ಟೇ ಟಿ ಈ ಕಡೆಯಲ್ಲ ಇದ ಮಾಡ ಈ ಕಡೆ ಎಲ್ಲ ಅಂತಂದ್ರೆ ಭತ್ತ ತೊಗ್ರಿಯೇ ಜಾಸ್ತಿ ಬತ್ತನೆೆ ಮುಕ್ಕಾಲ್ ಪರ್ಸೆಂಟ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬತ್ತನೆೆ ಬೆಳಿತಾರೆ ಕಬ್ಬನು ಬೆಳೀತಾರೆ ಸ್ವಲ್ಪ ನೀ ನ ವ್ಯವಸ್ಥೆ ಇರರು ಆ ಇಲ್ಲಿ ನಮ್ಮ ಮೂರು ಇದ್ರಿಂದ ಒಂದು ಮೂವತ್ ಕಲೋಮೀಟರ್ ಇದರಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ ಸೊ ಹಂಗ ಇದ್ರಲ್ಲಿ ಕಬ್ಬು ವೈತರೆ ಅದ್ ಬಿಟ್ರಿ ಜಾಸ್ತಿ ಅಂತ ಅಂದ್ರ ಅೆ ಭತ್ತ ತೊಗರಿಿ ಆ ಸಜ್ಜೆ ಆಮೇಲೆ ಇದು ಬಿಳಿ ಜೋಳ ರೊಟ್ಟಿಗೆ
ಹಾ ಮೇಡಮ್ ಬಜ ಹೆಂಗ್ ಸಿಗುತ್ತೆ ಮೇಡಮ್ ಹೆಂಗ ಕೆಜಿ ಆ ಕಡೆ
ಕೆಜಿ ನಾನು ಕೆಜಿ ಸಪ್ರೇಟ್ ಕೆಜಿ ಲೆಕ್ನ್ ತಗೊಂಡಿಲ್ಲ ಕು್ವಿಂಟನ್ ಗಟ್ಲೆ ತಗೋತೀವಿ ಕ್ವಿಂಟಲ್ ಅಂದ್ರೆ ಸಾವಿರ ನೂ ಕೆ ಜಿ ನೂರ್ ಕೆ ಜಿ ಇದಕ್ಕೆ ಈಗ ಅಂದ್ರೆ ಅದು ನಂಬರ್ ಮೇಲೆ ಡಿಪೆಂಡ್ ಇರುತ್ತೆ ನಂಬರ್ ಒನ್ ನಂಬರ್ ಟೂ ಆ ತರ ಇದ ಮೇಲೆ ಡಿಪೆಂಡ್ ಇರುತ್ತೆ ತ್ತ ಆ ಫಸ್ಟ್ ನಂಬರ್ ಇನ್ ಜೋಳ ತಗೋ ವಿ ಅಂದ್ರೆ ಈಗ ಕಂಟೆಲ್ಗೆ ನಾಲ್ಕೂವರೆ ಸಾವಿರ ಐ್ ಸಾವಿರದವರ್ಗುನು ಇದೆ ಅದ್ರೊಳಗೂ ಕೆಂಪ ಉಪ್ಪು ಮಣ್ಣಲ್ಲಿ ಬೆಳೆದಿರೋದು ಬೇರೆ ರೇಟ್ ಇರುತ್ತೆ ಕರಿ ಮಣ್ಣಲ್ಲಿ ಬೆಳೆಿರೋದು ರೇಟ್ ಬೇರೆ ಇರುತ್ತೆ ಕರಿಮಣ್ಣಲ್ಲಿರಿ ಕರಿಮಣ್ಣಲ್ಲಿ ಬೆಳೆದಿರೋ ಇದಕ್ಕೆ ಜೋಳಕ್ ಸ್ವಲ್ಪ ಡಿಮ್ಯಾಂಡ್ ಇದೆ ಇಲ್ಲಿ ಅದಕ್ಕೂ ಕೆಂಪ ಮಣ್ಣಿಗು ಒಂದ್ ಇನ್ನೂರು ಮುನ್ನೂರು ರೂಪಾಯಿವರ್ಗು ಡಿಫ್ರೆನ್ಸ್ ಇರುತ್ತೆ
ಓ ಅಂದ್ರೆ ಈಗ ಕೆಂಪ ಮಣ್ಣಲ್ಲಿ ಬೆಳೆದ್ರ ಡಿಮ್ಯಾಂಡ್ಾ ಮೇಡಮ್ ಕರಿ ಮಣ್ಣಲ್ಲಿ
ಕರಿಮಣ್ಣಲ್ಲಿ ಕರಿಮಣ್ಣಲ್ಲಿ ಬೆಳೆದಿರೋಕೆ ಡಿಮ್ಯಾಂಡ್ ಜಾಸ್ತಿ ಏನು ದಪ್ಪ ಬರುತ್ತೋ ನನಗಷ್ಟ ಅದ್ರ ಬಗ್ಗೆ ಇದ್ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಈ ಸತ್ತಿನೇ ಅಂದ್ರೆ ಯಾವಾಗ ಇ ನಮ್ಮನೆಯವರೇ ತಗೋ ಬರೋರು ಹಾಗಂಗಾಗಿ ನಾನು ಅಷ್ಟು ತಲೆ ಸೇಸ್ಕೊಂಡಿರ್ಲಿಲ್ಲ ಅದ್ರ ಬಗ್ಗೆಷ್ಟ ಐಡಿಯಾ ಇರ್ಲಿಲ್ಲ ಬಟ್ ಈ ಸತಿ ಸಂತೆನ ಒದಗಿ ನೋಡಿದ್ದ ಇದುಲ್ಲ ನೋಡ್ದಾಗ ಎರಡ ನೋಡಕ್ ಸೇಮ್ ಇದೆ ಇದಕ್ಕ ಏನ್ ಇದಕ್ಕ ಏನ್ ಡಿಫ್ರೆನ್ಟ್ಸ್ ಆದ್ರೆ ಅವಾಗ ಹೇಳ್ತಾರೆ ಇ ಕೆಂಪು ಮಣ್ಣಲ್ಲಿ ಬೆಳದಿರೋದು ಇದು ಕಪ್ ಮಣ್ಣಲ್ಲಿ ಬೆಳೆದಿರೋದು ತಪ್ಪ ಮಣ್ಣಲ್ ಬೆಳದಿರ ಅದು ಐ ಸಾವಿರದ ಎರಡ್ ನೂರ ಹೇಳಿದ್ರ ಸಾವಿದ ಇನ್ನೂರು ಹೇಳರು
ಓಹ ಇವತ್ತೆರಡು ರೂಪಾಯಿ ಕೆಜಿ ಹಂಗತ್ತು ತತ್ರೇ
ರೂಪಿ ಆಗುತ್ತೆ ಆಮೇಲೆ ಇದು ಕೆಂ ಇಪ್ಪ ಮಣ್ಣಲ್ಲಿ ಇದ್ ಮಾಡಿರೋದು ನಾಲ್ಕಕ್ ಸಾವಿರದ ಎಂಟು
ಹಕ್ಕಿ ಪಳ ರೇಟ್ ಆಗ್ಬಿಟ್ಟಾ ಒಳ್ಳರ ಮೇಡಮ ಜೋಳಾ
ಹಾ ಸರಿ ಒಂದ್ ಸೆಕೆಂಡ್ ಇರಿ ಮಾಡ್ತೀನಿ
ಓಕೆ ಮೇಡಮ್ ಓಕೆ